ಹಾ ಕೇಳುಸ್ತೇ ಮೇಡಮ್ ಕೇಳ್ತೇ ಮೇಡಮ್
ಹಾ ಹೇಳಿ ಸರ್ ಅದು ಫಾರ್ಮ್ ಫಿಲ್ ಮಾಡ್ಬೇಕಲ್ಲ ಸರ್
ಅದೇ ನೋಡೋಣ ಮೇಡಮ್ ಹಾ ಹಾ ಹಾಅದು ನೋಡ್ತೀನಿ ಮೇಡಮ್ ನಾನು ನೋಡಿಲ್ಲ ಅದನ್ನ ಹಾ ಹಾ
ತಿರೋದು ಹೌದಾ ಅದೇ ಫಾರ್ಮ್ ಫಿಲ್ ಮಾಡ್ಬೇಕಿತ್ತು ಸರ್ ನೀವು ನಮ್ದಾದ್ಮೇಲೆ ಇನ್ನು ಮಾಡೇ ಇಲ್ಲ ಹ್ಮ ಭೂಮಿ ಚಂತ ಸಿ
ಪ್ರೂಮಿಕಾ ಅಂತ ಮೇಡಮ್ ಸಿದಿದ್ದರಾಜ್ ಅಂತ ಹೇಳಿ ಮೇಡಮ್ ಅದೇ ಯಾವರು ಮೇಡಮ್
ಹೇಳಿ ಸರ್
ಊರು ಊರು ವಿಳಾಸ
ಹ ಸರ್ ಅದೇನ ಅದನ್ನಲ್ಲ ಮೆನ್ಷನ್ ಮಾಡ್ಬಿಡಿ ಅಂತ ಹೇಳಿದ್ರು ಆದ್ರೂ ನಾ್ ಮಾತಾಡ್ತಿದವಿ ಎಲ್ಲ
ಹ್ಮ್ಮ್ ಹ್ಮ್ ಅಲ್ಲಿ ಅಲ್ಲಿಕ್ ಚಲ್ ಕೇಳಳ್ಬೇಕು ಮೇಡಮ್ ಅದನ್ನ ಅ ಕುಟುಂಬ ವಿಳಾಸ ಎಲ್ಲ ಕೇಳ್ಬೇಕು ಅಂತೇ ಹೇಳ್ತಾ ಇರೋದು
ಅ ಮೆನ್ಷನ್ ಮಾಡಂಗಿಲ್ಲ ಅಂತ ಹೇಳುದ್ರಲ್ಲ ಸರ್ ಅದೆಲ್ಲ ಅದಿಕ್ಕೆ
ಹಾ ಹಾ ಹಾ ಇಲ್ಲ ಆಕ್ಚುಲಿ ಕುಶಲೋಪಚಾರಿಯಾಗ್ ಮಾತಾ ರದಲ್ವಾ ಅದೆಲ್ಲ ಸೇರ್ ಮಾಡ್ಬೋದು ಮೇಡಮ್ ಏನಿಲ್ಲ ನಾನು ಹ ನಾನು ಹ ಮೇಡಮ್ ಅಜ್ಜುಪುರ ಹಾ ಹಾ, ಮೇಡಮ್ ಮನೆಲ್ ಯಾರ್ಯಾರ್ ಇದಿರಿ ಮೇಡಂ
ಮನೇಲ್ ಅಪ್ಪ ಅಮ್ಮ ತಂಗಿ ಸರ್
ಹಾಂ ಹಾಂ ಸರಿ ಮೇಡಮ್, ನಾನು ಅಪ್ಪ ಅಮ್ಮ ನನ್ ತಂಗಿ ಎಲ್ರೂ ಇದೀವಿ ಮೇಡಮ್ ಹಾ ನಾನೂ ನೀವೀಗ ಎಲ್ಲಿ ಬೆಂಗ್ಳೂರ ಮೇಡಮ್ ವರ್ಕ್ ಮಾಡ್ತಾ ಇರೋದು
ಸ್ಟಡಿಗ್ ಹೋಗಿದ್ರಿ
ನಿಮ್ದು ಸರ್ ನಿಮ್ದು ಏಜ್
ಹ ನಾನು ಚಾಮರಾಜ್ ನಗರ್ದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ವರ್ಕ್ ಮಾಡ್ತಾ ಇದೀನಿ ಮೇಡಮ್ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ಸಹಾಯ ನಿರ್ವಹಣೆಯಲ್ಲಿ ಜಿಲ್ಲಾ ಸಂಯೋಜಕರಾಗ್ ಕಾರ್ಯವನ್ನ ನಿರ್ವಹಿಸ್ತಾಇದಿನಿ ಮೇಡಂ, ಇಲ್ಲಿ ನಮ್ದ್ ಏನ್ ಕೆಲ್ಸಪ್ಪ ಅಂದ್ರೆ ಮಕ್ಳ ಆಮೇಲೇ ಇರ್ತಕ್ಕಂತ ದೌರ್ಜನ್ಯಗಳು ಮಾನಸಿಕವಾಗಿ ದೈಹಿಕವಾಗಿ ಮತ್ತೆ ಲೈಂಗಿಕ ದೌರ್ಜನ್ಯಗಳು ಹಾ ಆತರ ಏ ಕಟ್ ಬಂದಾಗ ಬಾಲ್ಯ ವಿವಾಹ - ಪೋಕ್ಸೋ ಮತ್ತೆ ಆ ತರ ಕೇಸ್ಗಳ್ ಬಂದಾಗ ಇದು ಹ್ಯಾಂಡ್ಲು ಮಾಡೋದ್ ಮೇಡ್ಮ್ ಮಕ್ಳಗೆ ಸಹಾಯ ಮಾಡ್ತಕ್ಕಂತದ್ದು ಮತ್ತೆ ಪ್ರಯೋಜುಕತ್ವ ಯೋಜನೆ ಅಂತಿರುತ್ತೆ ಮೇಡಮ್ ಪ್ರತಿ ತಿಂಗ್ಳು ಮಕ್ಕಳಿಗೆ ಒಂದು ನಾಲ್ ನಾಲ್ಕು ಸಾವ್ರ್ ರೂಪಾಯಿ ಸಾಹಾಯ ನಂತ ಕೊಡ್ತೀವಿ ಅತಿ ತನ್ನ ಬಡ ಬಡ ಮಕ್ಳಾಗ್ ಬೇಕು ಅಂದ ಮಕ್ಳಿಗೆ ಸ್ವಲ್ಪ ಎಲ್ಪ್ ಮಾಡ್ತೀವಿ ಮೇಡಮ್
ನಿಮ್ ಡಿಸ್ಟಿಕ್ಕೋರಿಗ್ ಮಾತ್ರನ?
ಯ ಅಂದ್ರೆ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಇದಿ ಮೇಡಂ ಆದ್ರ ನಮ್ ಡಿಸ್ಟ್ರಿಕ್ ಮಕ್ಳು ಮಾತ್ರ ನಾವ್ ಕೊಡೋದು
ಹ ಹ್ಮ್
ಮತ್ತೆ ಮೇಡಮ್ ಈಗ ನೀವು ಸ್ಟಡಿ ಕೆಲ್ಸ ಮಾಡ ಓದತ ಇದ್ರ ಮೇಡ್
ಓದ್ಕೊಂಡು ಕೆಲ್ಸ ಮಾಡ್ತಇದಿನಿ ಸರ್ ಸರ್ ನಿಮಗೆ ಯಾರ ರೆಫರ್ ಮಾಡ್ ಸರ್ ನಿಮ್ಗೆ ಯ ಕೆಸ ದ ಬ ಈ ಕ ಕಾರ್ಯ ಕೆಲ್ಸ ಇದ್ದದೆ
ನಾವು ಹಿಂದೆನಡ ಎಂಜಿ ಹದಲ್ವ ಮಾಡ್ತಿದ್ದ ಇದೇ ಫೀಲ್ಡಲ್ಲಿ ಅವಾಗ ತಾಲೂಕು ಸಂಯೋಜಕರಿಗೆ ವರ್ಕ್ ಮಾಡ್ತಾ ಇವೆ ಬಟ್ ಅಲ್ಲಿ ಯಾರು ವರ್ಕ್ ಮಾಡ್ತಾರ ಅವ್ರನ್ನ ತಗೋಬೇಕು ಅಂತೇಳಿ ಸರ್ಕಾರ ಒಂದು ಸೆಕ್ಯುಲರ್ ಆ ಆರ್ಡರ್ ಮಾಡ್ತಾರೆ ದ್ರ ಮೇಲೆ ನಾವು ತಗೊಂಡವಿ ಮೇಡಮ್ ಹ ಸರ್ಕಾರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇದನ್ನ ಮತ್ತೆ ಎಂಜೂರ್ನ ತಗದಾಕ ಕೊಡ್ತ ಚೈಲ್ಡ್ ಇಂಡಿಯಾ ಪೌಂಡೇಶನ್ ಅಂತ ಹೇಳಿ ಅದನ್ನ ರದ್ದು ಮಾಡಿ ಮತ್ತೆ ಸರ್ಕಾರ ಪ್ರಕಾರ ತನ್ನ ವಾಸಕ್ಕೆ ತಗೋತಿದಿಲ್ಲ ಸರ್ಕಾರದ ಅಂಡರ್ಲ್ಲಿ ಕೆಲಸ ಮಾಡಿಸಬೇಕಂತಿದವಿ ಅವಾಗ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಮೇಡ್
ಹ ಅಂದ್ರೆ ಸರ್ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತು ಆಗಾರೆ ದೆ ಒಳಗಡೆ ವರ್ಕ್ ಮಾಡೋರಲ ಹಾ ಹಾ ಹಾ ಸರಿ ಸರಿ ಹಾ ಮಾಡ್ತಾದೀವಿ ಸರ್ ದೋಸೆ ಯವು ಸರ್ ಹ್ಮ ಹ್ಮ ಸರ್ ನಿಮ್ದು ಏಜ್ ಏನ್ ಸರ್
ಮೇಡಮ್ ತರ್ಟಿ ಫೈವ್ ಮೇಡಮ್ ಹ್ಮ್ ಹ್ಮ್ ಏನ್ ಮೇ ಸಚರ ಮತ್ತೆ ಮತ್ತೆ ಎಲ್ಲಿ ಎಜುಕ ಹೋಗದದೀರಾ ಮೇಡ್
ಬಿಕಾಮ್ ಆಗಿದೆ ಸರ್
ವಲ್ಕ ವೆಲ್ಕ್ ನಮ ಎಮ ಎ ಎಮ ಎ ಸೋಸಿಯಾಲಜಿ ಮೇಡಮ
ಸರಾಕ ಟೂಷನ್ ಫೀಲ್ಡ್ ಗೆ ಎಲ್ಲೂ ಹೋಗ್ಲಿಲ್ವಾ
ಹಾ ಮೇಡಮ್ ನಂದು ಡಿ ಎಡ್ ಆಗಿದೆ ಬಟ್ ಈಗ ಹೋಗಿಲ್ಲ ಮೇಡಮ್ ಅಲ್ಲಿ ಟೀಚರ್ ಟೀಚಿಂಗ್ ಫೀಲ್ಡಿಂಗ್ ಏನು ಹೋಗಿಲ್ಲ ಬಟ್ ಇದೆ ಸ್ವಲ್ಪ ಸಾಕನಾಗಿದೆ ಈಗ
ಹೌದಾ
ಹ್ಮ್ ಹ್ಮ್ ಹ್ಮ್ ನಾವು ಟಿಟಿ ಗಿಟ್ ಎಲ್ಲ ಬರ್ದ್ರ ಟಿ ಟಿ ಆಗ ಇದೆ ಸಿಟಿ ಬರಬೇಕು ಮೇಡಮ್ ಸಿಟಿ ಪ
ಹೆಸರ್ ಹಾ ಸ ಟಿ ಆಗಿಲ್ಲ
ಹ್ಮ್
ಹ್ಮ್ ನೀವು ಟೀಚಿಂಗ್ ಫೀಲ್ಡ್ಗೆ ಹೋಗ್ಬದ ಸರ್
ಹೌದ
ಹ್ಮ್ ಹ್ಮ ವರ್ಕ್ಲ್ಲಿ ಹಿಂಗೆಲ್ಲಾ ಮಾಡ್ಬೋದು ಸರ್ ಈತರ ವರ್ಕ್ ನಿಮ್ದು ಬೇರೆ ಪಾರ್ಟ್ ಟೈಮ್ ತರಾವ ಎಲ್ಲ ಮಾಡ್ಬೋದ ಸರ್ ಅದೇ ಒಬ್ಬ್ರುದು ಇಲ್ಲೀಗಲ್ ಆಗತ್ತೆ ಸರ್ ಇಂತ ಅಂದ್ರೆ ಈತರ ಕೆಲ್ಸ ಮಾಡ್ಕೊಂಡ್ ಮಾಡಿದ್ರೆ
ಹೂ ಊರಲ್ತ ನಾವು ಮಾಡ್ತಾ ಇರೋದು ಆನ್ ಡ್ಯೂಟಿಲಿ ಇತ್ಕೊಂಡ ಮಾಡ್ಕೋದಲ್ಲ ಹ ಸರಿ ಮೇಡ ಪ್ರವಾಸ್ಯವಸ ಕಡಕಡೆ ಮೈಸೂ ಕಿರು ಮೈಸೂರು ಬೆಟ್ಟ ಬೆಳಗಿರಂಗಸ್ವಾಮಿ ಬೆಟ್ಟ ಆ ಕಡೆ ಪ್ರವಾಸ ಗಿವಾಸ ಬಂದಿದಿರ ಮೇಡಂ
ಹ್ಮ್ ಬಂದಿದೀವಿ ಸರ್ ಅಲ್ಲೇ ಇದ್ವಿ ನಾವ್ ಆ ಕಡೆನೆ ಮೈಸೂರು ಸೈಡೆ ಇದ್ದಿದ್ದು ಅಲ್ಲೆಲ್ಲ ಓಡಾಡಿದಿನಿ ಬೆಟ್ಟ ಗಿಟ್ಟ ನಂಜನ್ ಗೂಡು ಹ್ಮ ನೀವು ಸರ್
ಹಾ ಮೇಡಮ್ ನಾವು ನಾವು ಹೋಗಿದ್ದೀವಿ ಮೇಡ ಮೈಸೂರು ಬೆಟ್ಟ ಮೈಸೂರು ಚಾಮುಂಡೇಶ್ವರಿ ಎಲ್ಲಾ ಕಡೆ ಹೋಗಿದೀ ಮಾಮ್ ನಾವು
ಹೌದು ಸರಿ ಇದಕ್ ಅಷ್ಟನೆೇ ಸರಿ ಈ ತರ ಫೋನ್ ಮಾಡಿ ಮಾಡ ಮಾಡೋದು ತುಂಬಾ ಕಷ್ಟ
ಹೌದು ಮೇಡಂ ಇಲ್ಲ ಇಲ್ಲ ಫಸ್ಟೇ ಫಸ್ ಫೋನ್ ತ ಫೋನ್ ನಂಬರ್ ತಗೊಂಡು ಅವ್ರ ಜೊತೆ ಮಾತ ತಡೆಮನ್ ಮಾಡ್ಬೇಕ್ ಮೇಡಂ
ಹೌದು ಸರ್ ಆಪ್ ಇನ್ಸ್ಟಾಲ್ ಮಾಡ್ಸದ್ ಕಷ್ಟ ಸರ್ ಅವ್ರಿಗೆಲ್ಲಾ ಹೇಳಿ ಇದ್ ಮಾಡ್ಸಿ ಮಾಡದು ಕಷ್ಟನೆ ಹ್ಮ
ಆಯ್ತ ಮೇಡಮ್ ಇನೆನಿದ್ರೆ ಮಾ ಮಾಡಿ ಮೇಡಂ
ಹ ಸರಿ ಸರ್ ಆಯ್ತು ಸರ್ ಐದ್ ನಿಮಿಷ ಸಾಕ ಹತ್ ನಿಮಿಷ ಹೇಳಿದಾರಲ್ಲ.
ಹಲೋ